ಹ್ಮ್ ಅಲೋ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಕೆಲ್ಸ ಮಾಡ್ತಾ ಇದ್ದೆ ಕೇಳಿಸತಾ ಇದ್ದೇನೆ ನಿಮ್ಗೆ ಕೇಳಸ್ತಾ ಇದ್ದೇನಾ ಹಲೋ ಬಂದಿದ್ದೀನಿ
ಕೇಳಿಸತಿದಯಾ
ಕೇಳಿಸ್ತಾ ಇದೆ ನಿಮ್ಗೆ
ನಾಷ್ಟ ಆಯ್ತು
ಓ ಇನ್ನುೂ ಇಲ್ಲಾ ಮಾಡ್ಬರ ನಿಮ್ದು
ನಮ್ದು ಆಯ್ತ್ ನೋಡ್ರಿ
ಏನ್ ಮಾಡ್ತಾ ಇದ್ದೀರಾ
ಏನ್ ಮಾಡಾಕತ್ತೀರಿ
ಏನಿಲ್ಲ ನೋಡಿ ಕೆಲ್ಸ ಮಾಡ್ತ
ಏನಿಲ್ಲ ನಾನು ಸುಮ್ನೆ ಕೂತಿದ್ದೀನಿ
ಹಲೋ
ಹ್ಮ ಕೆಲಸ ಆಯ್ತು ಹ ಜಳಕ ಆಯ್ತು ಪೂಜೆ ಆಯ್ತು ನಾಷ್ಟ ಆಯ್ತು ಎಲ್ಲಟು ಕೂಲ್ತೀ
ಮತ್ತೆ
ಹ್ಮ್ ನೀವ ಏನ್ ಮಾಡಕತ್ತ
ನಾವ್ ಕೆಲ್ಸ ಮಾಡ್ತಾ ಇದ್ವಿ ಟಿಫನ್ ಇನ್ನುೂ ಆಗಿಲ್ಲ ಮಾಡ್ಬೇಕು ಕೇೇಳಸ್ತಾ ಇದ್ದೇನಾ ಹಲೋ
ಚಲೋ ಏನಿಲ್ಲ ನೋಡ್ರಿ ಉಪ್ಪಿಟ್ಟು
ಓಕೆ ಮತ್ತೆ
ಮತ್ತ ಇನ್ನೇನು
ಹೇಳ್ಬೇಕ ನೀವ ಕೇಳ್ಸ್ತಾ ಇದ್ದೆ ನಾನು
ಹ್ಮ್ ನಾನು ಎಲ್ಲಿ ಕೆಲ್ಸಕ್ ಹೋಗಿಲ್ಲ ಹೋಗ್ಬೇಕು ನಾವು ಸ್ಕೂಲಿಗೆ ಹೋಗ್ಬೇಕು ಸಂಡೆ ಕೇಳಿ ಬರ್ ಬು
ಹ್ಮ್ ಹೋಗ್ಬನ್ನಿ ಕೇಳ್ ಬನ್ನಿ ಮತ್ತೆ ಹೇಳಿ ಊಟ ಆಯ್ತಾ ಏನ್ ಮತ್ತೆ ಏನ್ ಸ್ಕೂಲ್ಗೆ ಹೋಗ ಹೋಗ್ತಾ ಇದ್ರಾ ಕಾಲೇಜ್ಗೆ ಹೋಗ್ತಾ ಇದ್ರಾ
ಚಿನ್ನಿ ಅಪ್ಪಾಜಿ ಏನ್ ಮಾಡಾಕತ್ತಾರ
ಅವರು ಆಟ ಆಡ್ತಾ ಇದ್ದಾರ
ಆತ್ರಜಾ ಆರಾಮ್ ಎಂಜಾಯ್ ಮಾಡ್ಲಿ
ಹ ನಿಮ್ದು ಕಾಲೇಜು ಸ್ಕೂಲು
ಹ್ಮ್ ನಾನು ಅಮ್ಮ ಫೋನ್ ಮಾಡಿದ್ದೆ ಮಾತಾಡ್ಬೇಕು ಹಚ್ಬೇಕ ಆಮೇಲೆ ನೀನ್ ಹಚ್ಚಿದ್ದೇನಾ ಇಲ್ಲಾ
ಇಲ್ಲ
ಹ್ಮ್ ಹ್ಮ್
ಹ್ಮ್ ಮತ್ತೆ ಏನ್ ಮಾಡ್ತಾ ಇದೀರಾ ಕೆಲ್ಸ ಎಲ್ಲ ಆಯ್ತಾ ಹ್ಮ ಆ ಕಡೆ ಮನೆಗ್ ಹೋಗವ್ರ ಹ್ಮ್
ಸರಿ ಮತ್ತೆ
ಹ ನೀವು
ತ ಆಪ ಮ
ಹೇಳ್ಬೇಕು ಏನ್ ಮಾಡಕತ್ತೀರಿ
ತಿನ್ನೇನು
ಮತ್ತೇನಿಲ್ಲ ಹೇಳ್ಬೇಕಕ್ ನೀವೇ ಏನ್ ಮಾಡ್ತಾ ಇದ್ದೀರಾ ಕೆಲ್ಸ ಆಯ್ತಾ ಹಾ ಹುಷಾರಾಗದಾರ ಹ್ಮ್
ನಮ ಫ್ರೆಂಡ್ಸ್ ಹೋದಾರ ನೋಡಿ ಎಲ್ಲಾರದರು ಫೋನ್ ಹಚ್ಬೇಕು ಮನೆ ಖಾಲ ಇದೀನಿ ಹಚ್ಬೇಕಕ್ ಎಲ್ಲರಿಗು ಹಚ್ಚ ಸಲ್ಲ ಆಂಟೆರಿಗ ಹಚ್ಚಿಲ್ಲ ಯಾರಿಗೂ ಹಚ್ಚಿಲ್ಲ ಹಚ್ಬೇಕು ಹ್ಮ್ ಮನ್ನೆ ಹಚ್ಚಿದ್ದೆ ಅಕ್ಕಗ
ಹಾ
ಸರಿ ತಕ್ಕ ಹರ್ತಿದ್ದೆ ಅಕ್ಕ ಭಾಷಣೆ ಮಕ್ಕಗ್ ಹಚ್ಚತಿದ್ದೆ ಅಚ್ಚಿ ಮಾತಾಡಿನಿ ಎಲ್ರು ಆರಾಮಾರ ಅಮ್ಮಾನ ಬತಡಳ ನಿನ್ನೆ ಅಚ್ಚೇ
ಚಛೋಲ ಆಯ್ತು ಬಿಡೋ
ಮಾತಾಡ್ಬೇಕಕ್ ನಾನ್ ಹಚ್ಚಿಲ್ಲ ಎಷ್ಟು ಸಾಯತಾಯ್ದಕ್ಕೂ ಹಚ್ಬೇಕು
ಹ್ಮ್ ಇದು ಏನ್ ನೀನ್ ಸ್ಕೂಲ್ಗೆ ಹೋಗ್ತಾ ಇದ್ಯಾಾ ಕಾಲೇಜ್ಗೆ ಹೋಗ್ತಾ ಇದಯಾ
ಮತ್ತಿನೇನು
ಸ್ಕೂಲ್ಗ ಹೋಗ್ತಾ ಇದಯಾ ಕಾಲೇಜ್ಗ ಹೋಗ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ
ಮುಗತದಾನ ಬಂಡೆ ಹಾಸಿಗೆ ಟೈಲ್ಸ್ ಎಲ್ಲ ಸುತ್ ಪರಗೆ ಯಾವ ಚೆನ್ನಾಗಗ್ಯಾವ ನಾ ಮಿನಿಮಮ್ ಆಕ್ಸ್ಬೇಕಂತ ಅಂದ್ರೆ ಎರಡರಿದ ಮೂರ್ಡ ಐತಿ ಒಂದಿಷ್ಟು ನೋಡ್ಬೇಕು ಟೈಮ್ ಹಿಡ ತಂದ ಮಾಡಿಸ್ಬೇಕು
ಹೌದು
ಅದೇನೋ ನಂದ ಆಸೆ ಐತೆ ಮಾಡ್ಸ್ಬೇಕವ ಮಾಡ್ಸಕ ಏನ ಗೊತ್ತಿಲ್ಲ
ಹಾ ಹಾ
ಹ್ಮ್ ಮೇಲ್ಗಡೆ ಬನ್ನಿ ನೆಟ್ವರ್ಕ್ ಸಿಗುತ್ತೆ ಇಲ್ಲಿ ಸಿಗಂಗಿಲ್ಲ
ನಮ್ದು ಇಲ್ ನೆಟ್ವರ್ಕ್ ಇರಲ್ಲ ಹ್ಮ್
ಮತ್ತಿನ್ನೇನು
ಹೇಳ್ಬೇಕು ಸಂಗಯಿ ಅವರು ಎಲ್ ಹೋಗ್ಯರು
ಹಾ ಹೇಳ್ಬೇಕು ನೀವ್
ಸಂಗಯ್ಯ ಸಂಗಯ್ಯ ಅವ್ರ ಎಲ್ಲೋಗಾರ
ಏನ ಇಲ್ ನಾವು ಸುತ್ತೂರಿಗ ಹೋಗಬೇಕು ಸುತ್ತೂರಿಗೆ ಅವಾವಾಗ ಹೋಗಬೇಕ ಏನ್ ನಮ್ಗ ಅದೊಂದು ಚಿಂತೆ ಆಗೈತಿ. ಯಾವಾಗ ಹೋಗ್ಬೇಕ ಏನ ನಮ್ದ ಅದೊಂದು ಇದ್ರದೊಂದು ಸೈನ್ ಮಾಡಸ್ಕೊಂಡ್ ಬರ್ಬೇಕು. ನೋಡಮ್ ತೊಗೊ ಹೋಗಮ್ ಹೋಗಮ್ ಅನಕತಾನ ಯಾವಾಗ್ ಹೋಗಬೇಕನ ಗೊತ್ತಿಲ್ಲ ಮತ್ತ ತಂದು ಬೇರೆ ಡ್ಯೂಟಿ ರಜೆ ಇಲ್ಲ ಏನಿಲ್ಲ ನಮ್ಮನೆಯವ್ರ್ದ ಹೋಗ್ಬೇಕು
ಹೋಗ್ ಬರ್ರಿ ಹೋಗ್ಬರ್ರೀ
ಒಮ್ಮೆ ಕರ್ಕೊಂಡ್ ಹೋಗ್ತೀನಿ ಅಂತಾನ ಒಮ್ಮೆ ಬ್ಯಾಡ ಊರಿಗ್ ಬಿಟ್ಟು ಹೋಗ್ತಿನಿ ಅಂತಾನ ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ ಅವ್ರಿಗ್ ಒಂದ್ ಫ್ರೀ ಸಿಗ್ಲಾರುದಂಗ ಆಗೇತಲ್ಲ ಹೋಗ್ಬೇಕಕ್ ನ
ಹ್ಮ್ ಹೋಗ್ಬರ್ರಿ ಹೋಗ್ಬರ್ರಿ ಆಮೇಲೆ ಇದು ಊಟ ಆಯ್ತಾ ಏನ್ ಮಾಡಕತ್ತೀರಿ ಸಂಗಯ್ಯ ಅವರು
ರಾ ತಂದುಕ ಬೇಕನಕತ್ತರ ಅತಂದಕನು ಸೈನು ಇಬ್ರು ಅ್ರ ಎರಡು ಕೆಲ್ಸ ಆಗ್ತವ್ ಹೋಗಮು ಅನಕತರ.
ಹ್ಮ್
ಏ ಮಾಡಸ್ಕೊಂಡ್ ಬರ್ಬೇಕು ಟೈಮ್ ಸಿಗಾವಲ್ತು ಏನಿಲ್ಲ ಹ್ಮ್
ಓಕೆ ಓಕೆ
ಹೋದ್ರ ನಂದು ಸುಮ್ಮಿದುನ ಆಗತ್ ಮ್ಯಾಡಿಸ್ಗ್ಯಾಂಡ್ ಬರ್ಬೆಕ್ ಅಂತ ಮಾಡಿನಿ ಏನಾತದ ಏನು ಮತ್ತ್ ನಾಳೆ ಬಿ ಎಡ್ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಂದ್ರ ಅದು ಬೇಕೇ ಬೇಕು
ಹೌದೌದು ಹ್ಮ್ ಇಲ್ಲಿ ಈ ಇದು ಲಿಂಗ್ಸೂರ್ಗೆ ಹೋಗಬೇಕು.
ಮತ್ತೆ ಇನ್ನೇನು ಆಯ್ತು ನಿಂದು ಇನ್ನೊಂದು ತಿಂಗಳ ಎರಡು ತಿಂಗಳದಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ ಅವಾ ಎಕ್ಸಾಮ್ ಸ್ಟಾರ್ಟ್ ಆದದ ಅಂದ್ರೆ ಬರ್ಯಾಕ್ ಬರ್ಬಕ್ ನೋಡ್ ನೀನು
ಹಾ ಆಯ್ತ ಆಯ್ತು.
ನೋಡಮ್ ಕೇಳ್ತಿನಿ ಈಟ ಗ್ರೂಪ್ಗೆಲ್ಲ ಬರ್ತಾವ ಅವ ನ್ ಇನ್ಫಾರ್ಮೇಶನ್ ಹೇಳ್ತಿರತರ ಗ್ರೂಪ್ ಅಲ್ಲಿ ಏನೇನ್ ಬಿಡ್ತಿರ್ತಾರ ಸ್ವಲ್ಪ ಡೈಲಿ ನೋಡ್ತಿರು ನೋಡ್ಬಿಟ್ಟು ಅಪ್ಡೇಟ್ ಮಾಡಿದ್ಮೇಲೆ ನಂಗು ಇನ್ಫಾರ್ಮ್ ಮಾಡ್
ಆಯ್ತಾಯ್ತು
ಯಾಕಂದ್ರ ನನಗ ಏನು ಗೊತ್ತಾಗಂಗಿಲ್ಲ ನಿಮಗ್ ಬರ್ತಿರ್ತಾವ ಗ್ರೂಪ್ ಅಲ್ಲಿ ಮೆಸೇಜ್ ಅವೆಲ್ಲ ನೋಡ್ಬಿಟ್ಟು ಹೇಳ್
ಆಯ್ತು ಆಯ್ತು ಹ್ಮ್ ಸರಿ ಲಿಂಗ್ಸೂರ್ಗೆ ಹೋಗ್ಬೇಕಾ ನೀನು
ಮತ್ತೆ ಇನ್ನೇನ್ ಇವತ್ ಕೆಲ್ಸ ಮಾಡಕ್ ಬಂದಾರ ಕೆಲಸದವ್ರು.
ಓ ಬಂದರ್.
ಟೆಟ್ ಆಗ್ತದೆನ್ ಟೈಲ್ಸ್ ಹಾಕದು ಹ್ಮ್ ಕಂಪ್ಲೀಟ್ ಆಯ್ತ ಅಂದ ಚಲೋ ಆ ತಗೋ ಕಂಪ್ಲೀಟ್ ಆದ್ಮೇಲೆ ನಂಗೆ ಫೋಟೋ ತಗ್ದು ಹಾಕ್ ವಿಡಿಯೋ ವಿಡಿಯೋ ಕಾಲ್ ಮಾಡ್ ತೋರ್ಸು ನೋಡಮ್ ಹೆಂಗಗ್ಯದ ಅಂತ ಗೊತ್ತಾಗುತ್ತ
ಆಯ್ತಾಯ್ತು
ಹ್ಮ್
ಮತ್ತ
ಮತ್ತಿನ್ನೇನು
ಹೇಳ್ಬೇಕು
ಕೆಲ್ಸ ಆಗೇತೇನು
ಮಾಡ್ತಾ ಇದ್ದೀನ್ ಕೆಲ್ಸನ
ಚಾಕೂಡು ಚಾಕೂಡುದಿರಿ
ಹ್ಮ್ ಆಗೈತೆ
ಊಟ ಏನ್ ಮಾಡ್ಬೇಕು
ನಾಷ್ಟ ಅವಲಕ್ಕಿ.
ಬಿಟ್ಟು ಮಾಡಿ ನ
ನಾವ ಅವ್ಲಕ್ಕಿ ಮಾಡ್ಬೇಕು
ಬಿಟ್ಟ ಆಗೇತಿ ಮತ್ತನ್ನ ಮಧ್ಯಾಹ್ಕ್ಕ ಜೋಳಕ ಜೋಳದಿಟ್ಟು ಬಿಸಕೊಂಡ್ ಬರ್ಬೇಕಂದ್ರ ಖಾಲಿ ಆಗ್ಯದ ಬೀಸ್ಕೊಂಡ್ ಬರ ಬ ಆಸರ ಆಗೈತಿ ಆಮೇಲೆ ಹೋಗಿ ಬಿಸಕೊಂಡ್ ಬರ್ಬೇಕು ಮಧ್ಯಾಹ್ನಕ್ಕ ರಾಗಿ ಮುದ್ದೆ ಸಾಂಬಾರು ಮಾಡ್ಬೇಕತ್ತ ಮಾಡಿನಿ ಹ್ಮ್ ನಿನ್ನೆ ನಿನ್ನೆ ಮದ್ ಬೆಳಗ್ಗೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ದೆ ಮಧ್ಯಾಹ್ನ ನಾನ್ರೊಟ್ಟಿ ಸಾರು ತಿಂದೆ ನ ಇಟ್ಟು ರೊಟ್ಟಿ ಮುದ್ದೆ ಮಾಡಿದ್ದೆ
ಹ್ಮ್
ಲ್ಲ ವೇಸ್ಟ್ ಮಾಡ್ಬಾರ್ದ ಯಾವಾಗ್ಲು ಅದೇ ರೊಟ್ಟಿನೇ ಒಣ ಎಟ್ಟು ಒಣಕ್ ಸೆಟ್ಟು ಎನ್ ಜ್ ಇಗಿ ಸಸ್ವ ಕರಿಬೇ ಉಪ್ಪು ಖಾರ ಹಾಕಿ ನೀರು ಹಾಕಿ ಕುದಿಯ ನೀರ್ನಯಾಗ ಏನ್ ಮಾಡ್ಬೇಕು ಅದು ರೊಟ್ಟಿ ಹಾಕ್ಬೇಕು ರೊಟ್ಟಿ ಹಾಕಿದ್ಮೇಲೆ ಸೇಮ್ ಉಪ್ಪಿಟ್ಟದಂಗ ಅತೈತಿ ರೊಟ್ಟಿ ಸಾಂಬಾರ್ ತಿನ್ನಂಗ ಆಗುತ್ತಾ ಬಿಸಿ ಬಿಸಿ ತಿಂದ್ರೆ ರುಚಿ ಆಗುತ್ತಾ ಎಷ್ಟ್ ಮಾಡ್ಬಡ್ದ ರೊಟ್ಟಿನ ಜೋಳ ತುಟ್ಟಿಯಾಗ ಜೋಳ ಸಿಗದ್ ಕಷ್ಟ
ಹೌದೌದು
ಹ್ಮ್
ಹ್ಮ್ ಮತ್ತೆ ಲಂಗಸೂರ್ಗ್ ಹೋಗ್ಬೇಕಾ
ಏನಿಲ್ಲ ಒಟ್ಟಿವ ನೋಡ್ಕೊ ಅಂತ ಕುಂತೀನಿ
ಲಿಂಗಸುರ್ಗ್ ಹೋಗ್ಬೇಕಾ ಅಂತ
ಟಿವಿ ನೋಡ್ಕೊಂತ ಕುಂತೀನಿ
ಹ್ಮ್
ಮಾಡ್ಬೇಕು ಕೆಲ್ಸ ಆಸರ್ ಬರಕತ್ತದ ಚಂತ ನೋ ಹ್ಮ್ ಅಚ್ಚಿದ್ದೀ ಅಮ್ಮ ಫೋನು
ಹ್ಮ ಹಚ್ಚ್ದೆ ಹ್ಮ್
ನಂಗೆ ಒಬ್ಬಳ ಸೀಮಾ ಅನ್ನೋಳೊಂದು ಒಂದು ಹುಡುಗಿ ಫ್ರೆಂಡ್ ಆಗ್ಯೇಳ ಮತ್ತುತ್ತ ಆಮೇಲೆ ಅಲ್ಲಿ ಶಿಲ್ಪಾಾನೋರ ಅದಾರ ಅವ್ರ ಎಲ್ಲಾರೂ ಅದಾರ ಕಾಲ್ ಮಾಡಿದ್ರು ಮಾತಾಡಿದೀನಿ ಚೆನ್ನಾಗಿ ಮಾತಾಡ್ತಾರ
ಹ್ಮ್ ಅಲ್ಲಿ ಮಳೆ
ಹತ್ತಿನೇಳೇಳು ಮತ್ತೆ ಅವ್ರೊಂದು ಚಂದ ಒಂದು ಸ್ಟೋರಿ ಹೇಳಿದ್ರ ಏನಂತ ಅವರು ಏನ ಹಾಸ್ಟ್ಲ್ ಆಗಿದ್ಲಂತ ಹಾಸ್ಟ್ಲ್ ಒಳಗ ಏನ ಅಡಗ ಸೂಪರ್ ಸೂಪರ್ ಮಾಡಿ ಹಾಕ್ತಿದ್ರು ಅಂತ ಮತ್ತೆ ಏನ ಸಾಂಬಾರ್ದ ಒಂದು ರೆಸಿಪ ಸಿಪಿ ಎಳಲು ಅಡುಗೆ ಮಾತ್ರ ಸ ಬರ್ ಎಲ್ಲಾ ಬರ್ತದ ಅಕ್ಕಗ ಏನು ಬರಲ್ಲ ಅನ್ನಂಗಿಲ್ ಹ್ಮ್ ಎಲ್ಲ ಮಾಡ್ತಾಳೆ ಎಲ್ಲ ಮಾಡಿದ್ರೆ ಎಷ್ಟು ಚಂದ ಆತಾಳ ಅಂದ್ರೆ ಅಷ್ಟ್ ಚಂದ ಆತ ಇ ನಾ ಸಣ್ಣಕಿ ಸಣ್ಣಕ್ಕ ಇದ್ರು ಎಲ್ಲಾ ಅಡಿಗೆ ಮರೆತ ನಾನ ನೋಡ ಆಚಿಕೆಗ ತಂಗ
ಹ್ಮ್
ಹ್ಮ್ ಮಾಡ್ತಾಳಂತೆ ಎಲ್ಲಾ ಅಡಗ ಮಾಡ್ತಾಳ ಹೇಳಿದ್ಲ ನನಗ ಒಂದ್ ಎರಡ್ ಮೂರ್ ರೆಸಿಪಿ ಪ್ರೇಳಣ ಮಾಡಬೇಕು ನಾನು ಕಲಿಬೇಕು
ಚೊಲೋ ಆಯತ್ಬಿಟ್ ಮಾಡ ಮಾಡು ಹ್ಮ್
ಸಾಂಬಾರ ಹೇಳದ್ಲಿ ಎಣ್ಣೆ ಜೀರಿಗೆ ಸಾಸಿವ ಕರಿ ಬೇವು ಹಾಕಿ ಇ ರರುಲಿ ಟೊಮಾಟೋ ಮ ಹಾಕಿ ಮತ್ತ ಬ್ಯಾಳೆ ಕುದಿಸ್ಕೊಂಡು ಅದಕ್ ಹಾಕಿ ಮತ್ತ ಅದೇನೋ ಪುಟಾಣಿ ಇಟ್ಟು ಗೋಧಿ ಇಟ್ಟು ಜೋದ ಇಟ್ಟ ಏನ ಮೂರು ಮಿಕ್ಸ್ ಮಾಡಿ ಅದ ಹಾ ಹಾಕ್ಬೇಕಂತ ಸ್ವಲ್ಪ್ ಗಟ್ಟಿ ಬರ್ಲಿ ಅಂತ ಕಡ್ಲೆಟ್ಟುನು ಹಾಕ್ತರಂತ. ಅದ್ರಲ್ ಸ್ವಲ್ಪ ಉಪ್ಪು ಖಾರ ಹಾಕಿ ಅರ್ಶಿಣ ಹಾಕಿ ಕತ್ ಸ್ವಲ್ಪ ಜಾಸ್ತಿ ಬಿಸಿದ್ರ ಸೂಪರ್ ಆಗುತ್ತ ನಮ್ಮ ಟ್ರೈ ಮಾಡೋ ನೀನುನು ನಾನು ಮಾಡ್ತ ಹೆಂಗ ಆಗುತ್ತೆನ ನೋಡನ್.
ಹ್ಮ್
ಇವಾಗ್ ಕಡ್ಗಿ ಒಳಗ್ ಎಷ್ಟು ಮಾಡಿದ್ರು ಕಡಿಮೆನೆ.
ಕಡ್ಮ್ನೆ ಹೌದು ಹ್ಮ್
ಮಾಡ್ಬೇಕಿಲ್ಲ ನೀನು ಏನಾದ್ರೂ ಮಾಡು ಮಾ
ಮಾಡ್ಬೇಕ್ ಮಾಡ್ತೀನಿ.
ಸರಿನಾ.
ಹ್ಮ್ ಸರಿ.
ಹ್ಮ್
ಹ್ಮ್
ಓಟಿಂಗ್ದು ಬಂದದ ಓಟಿಂಗ್ದು ಏನು ಮನಿ ಮನಿ ಕೇಳಕ್ ಬರ್ತಾರಾ ಅಂತ ಟಿವಿ ನೈನಲ್ಲಿ ತೋರ್ಸಕತ್ತಾರ. ಇನ್ನುೂ ನಮ್ಮನೆ ಕಡೆ ಯಾರು ಬಂದಿಲ್ಲ. ಏನ್ ಮಾಡ್ತಾರ ಏನೊ ಬಂದ್ರೆ ಏನೇನ್ ಕೇಳ್ತಾರ ಏನು ಡಾಕ್ಯುಮೆಂಟ್ಸ್ ನಮ್ಮನೆ ಯವ್ರ್ ಬೇರೆ ಎಲ್ಲಲ್ಲಿ ಇಟ್ರೊ ಗೊತ್ತಿಲ್ಲ. ಕೇಳಿದ್ರೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಗೊತ್ತಿಲ್ಲ ನಿಮ್ಮೂರ್ ಸೈಡ್ ಬರ್ ಬಂದಾರಾ.
ಬಂದರ.
ಬಂದ್ರೆ ನಂಗೂ ಹೇಳು ನಾನು ತಿಳ್ಕೊಬಿಟ್ಟು ಹೇಳ್ತೀನಿ ಹ್ಮ್ ಏನೋ ತಂದಿ ಐ ಪ್ರೂಫ್ ಕೇಳ್ತಾರಂತ.
ಒಂದು ಆಮೇಲ್ ಆಧಾರ್ ಕಾರ್ಡು ವೋಟರ್ ಐಡಿ.
-ತರೊ ಗೊತ್ತಿಲ್ಲ ನಮ್ಗುನು ಏನ್ ಪ್ರೂಫ್ ಅನ್ನೋದ್ ಗೊತ್ತಿಲ್ಲ.
ಹ್ಮ
ಕೇಳಿದ್ರೆ ಹೇಳ್ಬೇಕು ಏನ ನಮ್ಮನ ಸೈಡ್ ಅಂತ ಯಾರೂ ಸರ್ವೆ ಮಾಡಕ್ಕೂ ಬಂದಿಲ್ಲ ಮತ್ತ ಅದೇನು ಗೃಹಲಕ್ಷ್ಮ ಇದು ಅದಕ್ಕ ಸರ್ವೆ ಮಾಡಕ್ ಬರ್ತಾರ್ ಮನಿ ಮನಿಗೆ ಅಂತ ಹೇಳ್ಯಾರ ಒಬ್ರು ನೋಡಿದ್ರೆ ಅಲ್ಲಿ ಮತ್ ಆ ಕಾದಿದಕೊಂಡ್ ಕುಂತಿದ್ರು. ಏನು ಒಬ್ರ ಕಡೆ ಗುಂಪು ಕಟ್ಟಿ ಕುಂತಿದ್ರ ಅಂತ. ಅವ್ರು ನೋಡಿದ್ರ ಅಲ್ಲೇ ನಿನ್ನೆ ಹೋಗ ಒಬ್ಬರು ಕೇಳ್ಕೊಂಬಂದ್ರೆ ಅಲ್ಲಿಗೆ ಹೋಗ್ಬೇಕಕ್ ಆಧಾರ್ ಕಾರ್ಡ್ ತಗೊಂಡು ಅಂ ಹೇಳಿದ್ರು ಮತ್ ನಲ್ಲಿ ಬೇರೆ ಅವ್ರೆ ಬರ್ಬೇಕು ಅಂತ ಹೇಳಿದ್ರಲ್ಲ. ಇಡ್ತಿನಿ